ಹ್ಮ
ಹಲೋ
ಹ್ಮ್ ಅಷ್ಟ ಅದು
ಆಯ್ತತು ನಿಂದ ಯಕ್ ಲೇಟ್ ಆಯ್ತಲ್ಲ್
ಅಯ್ಯೋ ನಿನ್ನೆ ಸ್ವಲ್ಪ ಮೈಸೂರ್ ಹೋಗಿದ್ನ ಬಂದ ಮಲ್ಕೊಂಡ್ ಸುಸ್ತಾಗಿತ್ತ ಇನ್ನ ಎದ್ದಿರ್ಲಿಲ್ಲ ಇನ್ನ ಎದ್ದು ಎಲ್ಲಾ ಸ್ವಲ್ಪ ಜಳ್ಕ ಅದು ಮಾಡಿ ಮಾಡ್ಬೇಕು
ಹಾ ಈಗ್ಯಾಕೆ ಮೈಸೂರ್ ಒಮ್ಮೆ
ನಂದು ಕೆಲ್ಸ ಇತ್ತು ಒಂದ್ ವಾರ ಮೈಸೂರಾಗ್ ಕಾಲೇಜ್ ಸ್ವಲ್ಪ ಅದಕ್ ಹೋಗಿದ್ನನೆ ನಿನ್ನೆ ಕೊನೆ ದಿನ ಮುಗೀತ್ ನಿನ್ನೆ ಹಂಗ ಚಾಮುಂಡಿ ಬೆಟ್ಟಕ್ ಹೋಗ್ಬೇಕಂತ ಹೋಗ ಬಂದ್ವಿ ನಾನು ನಮ್ ಫ್ರೆಂಡ್ಸ್ ಎಲ್ಲ
ಹ್ಮ್ ಹೆಂಗ್ ಅನಿಸ್ತ್ತು
ಅಯ್ಯೋ ನನ್ಗ್ ಎಲ್ಲಾ ಓಕೆ ಲೆ ಅಲ್ಲಿ ಒಂಥರ ದುಡ್ ಹಿಂದೆ ಎಲ್ಲಾ ಅಳಿತಾರ ಅನ್ನೋ ತರ ಫೀಲ್ ಆಯ್ತ್ ನನ್ಗಲ್ಲಿ
ಅಂದ್ಯಾ
ಹ್ಮ್ ಹೆಂಗ ಹೇಳಿ ಇವಾಗ ಹೋಗೇ ಬಿಡ್ ನಾವ ನ್ ರಾಪಿಡ್ ಅದು ಮಾಡ್ಕೊಂಡ್ ಹೋಗಿರ್ಲಿಲ್ಲ ಬಸ್ಸಿಗ್ ಹೋದ್ವಿ ಬಸ್ ಹೋಗ್ಗ್ ಹೇ ಅಲ್ ಇಳಿದ್ವಿ
ಎಷ್ಟ ನೀ ಇಲ್ಲಿ ಇಲ್ಲಿದ್ದ ಬಿಡ್ಬೇಕಂದ್ರೆ ಮುಂಚೆ ಜನ ಮುಂಜಾನೆಯಿಂದ ಬಿಡ್ಬೇಕು
ಹಾ ನನ್ ಅದ್ ಅಂದ್ರೆ ದಿನ ಹೋಗಿ ಬಂದು ಮಾಡಕ್ ಮೈಸೂರಿಗೆ ಅಲ್ಲಿ ಉಳ್ದಿಿಲ್ಲ ನಂದು ಮ ಮಧ್ಯಾಹ್ನವರ್ಗೂ ಕೆಲ್ಸ ಇರ್ತತಿ ಕಾಲೇಜ ದ ಅದ್ ಮುಗಿಸಕೊಂಡ್ ಮತ್ತ ಮ ಮಧ್ಯಾಹ್ನ ಎರಡು ಗಂಟೆಗೆಲ್ಲ ಮುಂಜಾನೆ ಏನ್ ಮಾಡ್ತಿದ್ದೆ ಒಂದ್ ಐದುವರೆಗೆಲ್ಲ ಬಿಡ್ತಿದ್ನಿ ಇಲ್ಲಿಂದ
ಹಾ
ನಾನ್ ಸ್ಟಾಪ್ ಇರ್ತಾವ ಮೈಸೂರಿನ ಬಸ್ಸ್.
ಹಾ
ಒಂದ ಎರಡು ಎರಡು ಮುಂಜಾನೆ ಟ್ರಾಫಿಕ್ ಇರಲ್ಲಾ ಅಲಾ ಕೆಂಗೇರಿ ಆಗದು ಹಂಗಾಗಿ ಒಂದ ಎರಡ್ ತಾಸ ಅಥವಾ ಎರಡುವರೆ ತಾಸ ಹೋಗ್ತೇನೆ.
ಹ್ಮ್
ಅಲ್ಲೋಗಿ ನಾನು ಸಿಟಿಬಸ್ ಹತ್ ಕೊಂಡು ನನ್ ಕಾಲೇಜ್ಗೆ ಹೋಗ್ತಿದ್ನಿ ಅಲ್ಲಿ ಒಂದ್ ಎರಡು ಮೂರ್ ತಾಸಕುಲೆ ಮತ್ತ ವಾಪಸ್ ಆಾಲ ಬಸ್ ಹತ್ತಿ ಕೆ-ಎಸ್-ಆರ್-ಟಿ-ಸಿ ಬರ್ತಿದನಿ ಒಂದು ಒಂದ್ ಗಂಟೆ ಒಂದೇ ಅಥವಾ ಒಂದೂ ವರೆ ಎರಡು ಗಂಟೆ ಈ ತರ ಬಿಡ್ತಿದ್ನ ಮೈಸೂರಿಂದಾನ
ಹಾ
ಮೈಸೂರಿಂದ ಒಂದ್ ಅವ ಬಿಟ್ಟ ಅಂದ್ರ ಸ್ವಲ್ಪ್ ಲೇಟ್ ಆಗ ಬಿಟ್ಟನ ಅಂದ್ರ ಬರಾಕ ಲೇಟ್ ಆಗ್ತಿತಿ ಒಂದ್ ಸಂಜೆ ಕೆಲ್ಲ ಎಲ್ಲ ಈ ಕಡೆ ಟ್ರಾಫಿಕ್ ಜಾಸ್ತಿ ಇರ್ತೈತಿ ಅ ಕೆಂಗೇರಿ ಕಡೆ ಅ ಎಲ್ಲ ನಾಯಂಡಹಳ್ಳಿದಲ್ಲಿದೆಲ್ಲ ಸ್ವಲ್ಪ ಮಧ್ಯಾಹ್ನ ಅಂದ್ರೆ ಒಂದ್ ನಾಲ್ಕ್ ಗಂಟೆೆಗೆ ಅದು ಬಣ್ಣೆ ಅಂದ್ರೆ ಬೇಗನೆ ಬರ್ತಿದ್ನನೆ ಹಂಗಾಗಿ ಉಳಿಬೋದು ಉಳಿಯಕ್ ವ್ಯವಸ್ಥೆ ಆಯಿತೆ ಕಾಲೇಜ್ ಕಡೆಯಿಂದ ಕರೀನಾ ಉಳ್ಕೊಲೊದು ಬೇಡಾ ಹೋಗಿ ಒಂದು ಮಾಡ್ಬೋದು ಹಾ ಪೇ ಮಾಡಿ ಉ ದಿನಕ್ಕೆ ಎರಡುನೂರುಪಯಿ ಇತ್ತು ಕಾಲೇಜ್ ಕಡೆಯಿಂದನೆ ಇತ್ತು
ವಿಥ್ ಊಟಾ
ಇಲ್ಲ ಊಟ ಇರ್ಲಿಲ್ಲ ಬರೀ ಉಲ್ಕೊಳಕ್ ಅಷ್ಟೇ
ಹ ಹಾ
ಹೋಗ್ಬೇಕನ್ನಿ ಮತ್ತೆ ನಂಜೊತೆ ಇರ್ಲಾಲಲ್ಲ ಆಕಿ ನಮ್ ಅಕ್ಕ ಆಕಿ ಏನಂದ್ಲು ಬಿಡು ಏನು ಅಲ್ಲಿ ಉಲ್ಲಿಕೋತಿ ಇಲ್ಲಿಂದಾನ ಡಬ್ಬಿ ಮಾಡ್ಕೋ ಕೊಂಡು ಹೋಗು ನಾಷ್ಟ ಮಾಡು ಬ ಮುನ್ ಜನನೆ ಅಂದ್ರೆ ನಾವ ಒಂದ ಒಂಬತ್ ಗಂಟೆ ಒಂಬತ್ತವರೆಗೆಲ್ಲಾ ಹೋಗ್ಬಿಡ್ತಿದ್ನ ಕಾಲೇಜ್ಗ ಅಲ್ ಹೋಗಿ ನಾಷ್ಟ ಮಾಡ್ತಿದ್ನನೆ ಹತ್ ಗಂಟೆಗ್ ಸ್ಟಾರ್ಟ್ ಆಕಿತ್ ನಮ್ಗ
ಹಾ
ಇ ಮಾಡ್ಿ ಅಂದ್ರೆ ಮಧ್ಯಾಹ್ನ ಅಷ್ಟೊಂದ್ ಹಸು ಅನ್ಿಸಸ್ತಿರ್ಲಿಲ್ಲ ನನಗ
ಹಾ ಹಾ
ಮತ್ ಮಧ್ಯಾಹ್ನ್ ಬಿಡ್ತಿದ್ನಿ, ಮಧ್ಯಾಹ್ ಬಿಟ್ಟ ಸಂಜೆಕ್ ಆಲ್ಮೋಸ್ಟ್ ಇಲ್ಲೇ ಬಂದ್ ಸಂಜೆಕ್ ಏನ್ರ ತಿಂತಿದೇವಿ ಇಬ್ರು ಕೂಡಿ ಇಲ್ಲಾ ಅಂದ್ರ ಒಬ್ಬಾಕಿ ತಿಂದಿದ್ ಅಂದ್ರ ನಾ ಮತ್ತೆ ಎಲ್ಲ ಕೂಡಾತ್ನ ತಿಂತಿದ್ ಹಿಂಗ ಮಾಡ್ತಿದನಿ
ಹ ಅಕ ನೀ ಮಧ್ಯಾಹ್ನ ಸ್ಕಿಪ್ ಅಲ್ಲ. ಮದ್ಯಾನ್ ದ ಊಟ ಸ್ಕಿಪ್ಪಾ
ಹ್ಮ್ ಹಂಗ ಅಲ್ಲಿ ಏನ್ ತಿನ್ಬೇಕು ಗೊತ್ತಾಗ ಹೊಸ ಜಾಗ ಆಕತ್ತ ನಮ್ಗ ಏನು ಗೊತ್ತು ಇರಂಗಿಲ್ಲ.
ಯಾಕ ನಿಮ್ ಕಾಲೇಜ್ದಾಗ ಇದು ಇದಿಲ್ಲೆನ ಕ್ಯಾಂಟೀನ್ ಅದು?
ಅಯ್ಯೋ ಅಲ್ಲಿ ಚಲೋ ಇರ್ಲಿಲ್ಲಲ್ಲೇ ಒಂದಿನ ಆಕಿನ ಕರ್ಕೊಂಡ್ ಹೋಗಿನ್, ನಮ್ ರೂಮ್ ಅಕಿನ ಅಲ್ ಹೋಗ್ಯವ್ ತಿನ್ಬೇಕ್ - ಫಾರ್ಟಿ ರುಪೀಸ್ ಪ್ಯಾಕೆಟ್ ಇರ್ತ್ ಫೋರ್ಟೀನ್ ರುಪೀಸ್ ಪ್ಯಾಕಟ್ ಹದ್ನಾಲ್ಕ ಮ್ಯಾಗಿ ಪ್ಯಾಕೆಟ್ ಅದ್ನ್ನ ಹಾಕಿ ಅಷ್ಟ ಮಾಡಿದಾಳ್ ಲೆ ಅದ್ ಹಾ ಅದಿಕ್ ಎಂಬತ್ ರೂಪಾಯಿ ತಗೊಂಡ್ಲ್ ಆಕಿ ಹಾ ನನಗಂತೂ ಎಂತ ತ್ತಾ ಬೇಸರ ಅನಸ್ತಂದ್ರ ಚ್ ತಗೋಳ್ ಇಲ್ಲ ಮಾಡಕ್ ಕೊಡ್ಬೇಕು ಅಲ್ಂದ ಮಾಡ್ತಿರ್ತಾರ ಅಷ್ಟಲ್ಲ ಅಂದ್ರ ಒಂದ ಒಂದ್ ಇರುತ್ಲೆೇ ಒಂದ್ ಇಷ್ಟ ಬೆಲೆ ಅಂತೆ ಅಷ್ಟ ತಗೋಬೇಕ ಎಂಬತ್ತು ರೂಪಾಯಿ ಒಂದು ಫೋನ್ ನಲ್ವತ್ತು ಹತ್ ರೂಪಾಯಿ ಐವತ್ ರೂಪಾಯಿ ಓಕಿವ, ಆಮೇಲೆ ಅಕ್ಕಿ ಮತ್ತ ಅದನ್ನ ಅಷ್ಟ್ ಅಕ್ಕಿ ತಿಂದಲ ಬಿಡ ಇನ್ನೇಏನ್ ಮಾಡ್ತೇವ ನಾಷ್ಟ ಮಾಡಿರ್ಲಿಲ್ಲ ಇಬ್ರು ನಾವ್ ಅವತ್ ಅಲ್ಲಿ ಏನ್ ತಿಂದ್ರ ಆಯ್ತು ಅಂತ ಅವತ್ತ ಹೊರಗ
ಹಾ
ಅಕಿಂಗ ಕರ್ಕೊಂಡ್ ಹೋಗಿನ್ ಒಂದ ದಿನ್ ಸುಮ್ ಹಂಗ ಬರ್ತಾನ ಅಂತ ಅಂದಲಾ ಅಕ್ಕಿದು ಕಾಲೇಜು ಇರಲಿಲ್ಲ ಇದು ಸೂಟಿ ಇತ್ತಂತ ಹೇಳಿ ಹಂಗ ಇನ್ ಮತ್ತ ತಿನ್ಲೇ ಬೇಕ್ ಆಪ್ಷನ್ ಇಲ್ಲ ಮತ್ತೆ ಮಧ್ಯಾಹ್ನ ತನಕ ಖಾಲಿ ಹೊಟ್ಟೆಲೇ ಇರಾಕ್ ಆಗಲ್ಲ ಹಸು ಆಗ್ತೈತಿ
ಹಾ
ತಿಂದಿವಿ ಅದು ಆದ್ಮೇಲೆ ಅದು ಯಾಕೋ ಅಷ್ಟ ಇಬ್ಬರಿಗೆ ಅಂದ್ರ ಸರಿ ಹೋಗ್ಲಿಲ್ಲ ಸಾಕ ಹೋಗಲಿಲ್ಲ ಹಂಗ ಯಾವ ಅಲ್ಲಿ ಒಂದು ಗಾರ್ಲಿಕ್ ಬ್ರೆಡ್ ತೊಗೊಂಡಂತೆ ಗಾರ್ಲಿಕ್ ಬ್ರೆಡ್ ತಗೊಂಡಿವಿಪಾ ಅದ ಯಾವ್ದೋ ಹ ಮೆಕ್ಸಿಕನ್ ಏನ್ ಕೊರಿಯನ್ ಹಾ ನೋಡ ಕೊರಿಯನ್
ಅದಾಗ ಏನ್ಲಿ ಒಂದು ಅದ ಅದಾಗ ಏನ ರ ಒಂದು ಬನ್ ಅದಕ್ ಚೀಜ ಹಾಕಿರ್ತಾರ
ಹಾ
ಹ್ಮ್
ಅದೂ ಏನ್ ಅದು ಹತ್ತು ರೂಪಾಯಿ ಬನ್ ಗೆ ಅರವತ್ತೈದು ರೂಪಾಯ ಕೊಡಬೇಕಾ ಆಯಿತು ಚೋಲ ಅಂತಿನಿ ನಾ
ಹ್ಮ
ಆಮ್ಯಾಲೆ ಒಂದ ಟೀ ಹೇಳಿದಿವಪ್ಪ ಅವಳ ಅಕಿ ಕಾಫಿ ಕುಡಿಯಂಗಿಲ್ಲ ಟೀ ನೇ ಕುಡಿತಾಳ ಜಾಸ್ತಿ ಹೋತ ಬಿಡ ನಾನು ಟೀ ಕುಡಿಬೇಕ ಅಂತ ಜೊತೆ ಟೀ ಹೇಳವ್ ಅವ ನಮ್ಮ ಮುಂದ ಕೇಳನ ನಾ ನಿಮಗ ಶುಗರಾ ಅಥವಾ
ಬೇಲ್ಲ ಜಾಗ್ರಿ
ಹಾ ಅದ್ ಹಾಕಲಿ ಅಂತ ಕೇಳದ ಅವ್ ಇಲ್ಲಾ ಶುಗರ್ ಹಾಕಂತ ಹೇಳ್ಯವೆ ಅಕನೇ ಹೇಳ್ಯಾಳ ಶುಗರ್ ಅಂತ ಹೇಳಿ ತಾವ ಅದು ಏನ್ ಇತ್ತ ಅಂದ್ರ ಹ್ಮ್ ನನ್ ಜೀವನ್ದಾಗ ಆ ತರ ಟೀ ಕುಡುದಿಲ್ಲ
ಹ
ಏನು ಇಲ್ಲ ಟೀ ಪೌಡ್ರು ಹಾಲು ನೀವ್
ಅದೇ ಇನ್ನ್ ಟೀ ಅಂದ್ರ ಕುಡಿ ಇಬಾರ್ದುಂದಂಗ ಮಾಡ್ತಾರೆ
ಏನು ಅಲ್ಲಲ್ಲ ಅಲ್ಲಲ್ಲ ಉಪವಾಸ ಇರ್ಬೇಕಂದ ಮಧ್ಯ್ಯಾಹಂತ ಕಾಲ್ ಹೋಗಿ ಏನ್ ತಿನ್ಬೇಕಕ್ ಅನ್ಸ್ತಿಲ್ಲ ಆ ಕ್ಯಾಂಟೀನ್ ಕ್ಲೋಸ್ ಇತ್ತ ಅಲ್ ಅದೊ ತರ ಚಂದ ಇತ್ ನೋಡಕಲ್ಲ ಬಟ್ ಎಲ್ಲಾ ನನ್ಗ್ ಯಾಕೋ ಯಾವ್ದೂ ಅಷ್ಟ್ ವರ್ತ್ ಅನ್ಸ್ಲಿಲ್ಲ
ಕ್ಯಾಂಪಸ್ ಚಲೋ ಐತಿ
ಕ್ಯಾಂಪಸ್ ಚಲೋ ಐತಿ ಕ್ಯಾಂಪಸ್ ದೋಡದೈತ್ ಗೊತ್ತು
ಹಾ
ರೆಗ್ಯುಲರ್ದವ್ರ ಬೇರೆ ಮತ್ತ ಇವರು ಎಕ್ಸ್ಟನಲ್ ಮಾಡ್ಕೊಂಡಿರ್ತ ಹಾ ಅವ್ರ ಓಪನ್ ಯನಿವರ್ಸಿ ಸಿಟಿ ಅವ್ರಿಗೆ ಬೇರೆ ಚಲೋ ಐತ್ ದೊಡ್ಡದೈತೆ ಚಲೋ ಗಿಡ ಅದು ಎಲ್ಲಾ ಮರ ಚಂದ ಆಯ್ತು ಯನಿವರ್ಸಿಟಿ ಬಿಸಿಲ್ ಮಾತ್ರ ಕೇಳ್ಬಡ ಮೈಸೂರ
ಕಡೆ ಹಂಗ ಐತಿ ಬಿಳ್ಳಿ ಮೈಸೂರ್
ಎಲ್ಲಾ ಕಡೆ ಗೊತ್ತಿಲ್ಲಲ್ಲಿ ನನಗಂತೂ ಮುಂಚೆ ಜನ ಬೇಗ್ ಹೋಗ್ಬಿಡ್ತಿದ್ನಿ ನಂಗ ಹಂಗ ಏನ್ ಅನಿಸಸ್ತಿರ್ಲಿಲ್ಲ ಬರ್ತಿದ್ನಲ್ ನ್ ಮಧ್ಯಾಹ್ನ ಬಸ್ ಹತ್ತತಿ ವಾಪಸ್ ಬಂದು ನಮ್ ಬೆಂಗಳೂರ್ ಬಸ್ ಹತ್ತದ ಯಾಕಂದ್ರ ನ ಮುಗುದ್ ಹೋಗ್ತಿತ್ತ ಅಷ್ಟ್ರೊಳ್ ಕತಿ
ಹ್ಮ್ಮ
ಅಕಿ ಬಂದಾಳ ಅಂತೇಳಿ ಪ್ಯಾಲೆಸ್ ನೋಡ್ಬೇಕಂತ ಹೋಗ್ಯವ ಇಬ್ರು ನನಗಂತೂ ನಿದ್ದೆ ಜುವಾಗ ಅಕ್ಕಿಗೆ ಫಸ್ಟ್ ಟೈಮ್ ಅಕ್ಕಿ ಒಂತರ ಜೋಶೊಳಗರದ ನನ್ಗ ಆಲ್ರೆಡಿ ಸಾಕ ಹೋಗಿತ್ತು ಓದಿವಪ್ಪಾ ಒಳಗ್ ನೋಡ್ಬೇಕಂತ ಹೇಳಿ ಹಾ ಅಯ್ಯೋ ಅಲ್ಲಿ ಜನ ಜನ ಜನ
ಹ್ಮ್ ಹೆಂಗ ಚಲೋ ದೋಯ್ತ ಪರಸ
ಐತಿ ಎಂಟ್ರಿ ಟಿಕೆಟ್ ನೂರ ಐವತ್ ರೂಪಾಯಿ ಐತ
ಹಾ
ಆಮೇಲೆ ನನಗೆ ಒಂದು ಆಸೆ ನಂಗನ್
ಹ್ಮ ನನ್ ಊ ತಲ್ಲ ನಂಗೆ ಕ ಅಂದ ಒರಿಜಿನಲ್ ಇಡಲ್ಲ ಡುಪ್ಲಿಕೇಟ್ ಮಿನಿ ಫ್ರೇಮ್ ಇಟ್ಟಿರ್ತಾರ ಅಂತ ಅಂದಿದ್ರ
ಇಟ್ಟಿದ್ರ ಶುರು ಒಳಗ್ ಹೋದ್ ಕುಲಾಕಿ ಅಂದಲ ಇದ ಅಂತ ಹೇಳಿ ನಾನ್ಂದ ದೊಡ್ಡದಾಗ್ ಬಿಡ್ಲ ಕೊಟ್ಟ ಹೇಳಿ ಇಲ್ಲ ನೀ ವರಿನಲ್ಲಿ ತೋರ್ಸಾ ನಾ ಹುಡ್ಕಾತೇನ್ ಹುಡ್ಕ ಹುಡ್ಕಾತನ ಹುಡ್ಕಾತನ ಎಲ್ಲಾ ನೋಡಿದ್ವಿ ಅಂದ್ರೆ ಅವರು ಎಲ್ಲಾ ಹಳೆ ಕಾಲದ್ದು ಅವ್ರ ಬಟೀ ಗಳ ಅಂದ್ರೆ ಯಾವತರ ಇರುತ್ತೆ ್ರು ಮಿರರು ಚೇರು ಇವೆಲ್ಲಾ ಇಟ್ಟಿದ್ರಲಿ ನಾನ್ ನೋಡ್ತೀನ್ಿ ನಿಜ ಇವಾಗ ಅಂಬಾರಿ ತೋರಿಸ್ತಾರೆ ಅಂಬಾರಿ ತೋರಿಸ್ತಾರೆ ಅಂತ ಅ ಹೊರ್ಗ ಬಂದೇವು
ನಾ ಏನ್ ನೋಡಿಲ್ಲೇ ನಾ ಇನ್ಸ್ಟಾದಾಗ ರೀಲ್ಸ್ ತ ನೋಡಿದ್ನನೆ ಆದ್ರೆ ಕಲರ್ಸ್ ಚಂದ ಐತ್ಲ ಆಗ್ಲೇ ಪೇಂಟ್ ತಿಂಗ್
ಹ ಅದೆಲ್ಲಾ ಚಂದ ಐತ್ಲೆ ನಾ ಇವಾಗ್ ಫೋಟೋದಾಗ್ ಹಾಕಿರ್ತಾರ್ಲಾ ಹಂಗೆಲ್ಲಾ ನೋಡಕು ಚಂದ ಐತಿ ವಿವ್.
ಹಾ ಈ ಡೋರ್ ಚಂದ ಅಲ್ಲ ಅದ್ರ್ದ ನಾನು ಇದ್ರ ನೋಡನ ಇನ್ಸ್ಟಾಗ್ರಾಮ್ ನೋಡ್ಸ
ಇಲ್ಲೆ ಜನ ಹಭಾ ಎಂತ್ ಇಷ್ಟ ಫೂಟ್ ಫೋಟೋ ತಗೋತಾರ ಹೇಳು ನೋಡಂಗೆ ಇಲ್ಲಾ ಸರಿಯಾಗಿ ಬರೀ ಫೋಟೋ ಫೋಟೋ. ಫೋಟೋ ನಂದಗಂತೂ ನೋಡ್ರವ ಸುಮ್ನೆ ನನಗೆ ಅನಿಸ್ತು ಒಮ್ಮೆ ಫೋನ್ ಇವರ್ ಅಲ್ಲೇ ಇಸ್ಕೊ ಕೂಂಬಿಡಬೇಕು ಕೊಡಬಾರದ್ ಒಳಗ ಅನಿಸ್ತ ಸುಮ್ ನೋಡ್ಕೊಂಡ್ ಸುಮ್ ಹೋಗ್ತಾರ ಅನಿಸ್ತ ಹ್ಮ್ ನಾವು ತಕೊಂಡಿ ಬಿಡು ನಾವ್ ಅದ್ರದ್ದ ವೀವ ಅಂದ್ರೆ ಅದ್ರದ ಅದ ಇವಾಗ ಇವಾಗಿರ್ಬಹುದು ಅಲ್ಲಿ ಫೋಟೋಸ್ ಕ್ಯಾಪ್ಟರ್ ನೊಡು ನಮ್ ಸ್ವಂತ ಏನು ತೊಗೊಂಡೇ ಇಲ್ಲ
ಹಾ ಹಾ
ಆದ್ರೂ ಜನ ಕಾಲಾಗ್ ಕಾಲಾಗ್ ಬ್ಯಾಸರ್ ಆಗತೈತಿ ಚೆನ್ನಂಗಿ ಆರಾಮಸೆ ನೋಡಾಕ್ ಆಗಾಂಗಿಲ್ಲಾ.
ಹ್ಮ ಅಂದ್ರೆ ಇ ಒಂದ ಪ್ಯಾಲೇಸ್ ಅಂದ ನೋಡ್ಕೊ ಬಂದೆ ಹೊತ್ತ
ಅಯ್ಯೋ ಆ ಬಿಸಿಲಿಗೆ ಎಲ್ಲಾ ಸಾಕಾಗಿತ್ಲೆ
ಮತ್ತ ಲೇ ಈಗ ಟಿಕೆಟ್ ಇಲ್ಲಾದ್ರ ಬರೆ ಹೊರಗಿಂದ ನೋಡ್ಕೋಬಹುದು ಅಂತ ಅಂದ್ರ ಅವಾಗೂ ಎಲ್ಲಾ
ಹಾ ಹಾ ಹಂಗೂ ಐತಿ ಒಳಗಿಂದಲ್ಲಾ ಕಾಣಸಲ್ಲಲ್ಲೇ ಆ ಒಳಗಿಂದ ಬ ಅಹ ಅಂದ್ರೆ ರೂಮ್ ಅದು ಅವೆಲ್ಲಾ ನೋಡಕ್ ಆಗ್ತರಿ ಇವ ಹೊರಗಿಂದ ವ್ಯೂವ ನೋಡ್ಬೋದ ಅಷ್ಟ ಹೊರಗಂದು ಅದ ಫ್ರೀ ಅಲ್ಲಿ ಟಿಕೆಟ್ ಇಲ್ಲಾ.
ತಿನ್ನಾಕ್ ತ ಒನ್ ಫಿಫ್ಟಿದಾಗ ಬರೀ ಜಸ್ಟ್ ನೋಡಕ್ ಅಷ್ಟೇ
ಇಲ್ಲಾ ಬರ್ರೀ ನೋಡಾಕ್ ಮಾತ್ರಾ. ಒಳಗೆ ಎಂಟ್ರಿ ಎಕ್ಸಿಟ್ ಅಷ್ಟೆ ವಾರ್ತಾ ಅಷ್ಟೊಂದು ಅನಿಸ್ಲಿಲ ಲೇ ನನ್ಗೆ ಯಾಕೋ.
ಹ್ಮ್ ಜಸ್ಟ್ ಹೋಗುದ ನೋಡುದ ಬರದ ಹ್ಮ್ ಬರ್ತೇನ್ ನ ನಂಗೂ ಹೊಸದಲ್ಲೇ ಮೈಸೂರು
ಹುಣ ಬಾ ನೆಕ್ಸ್ಟ್ ಟೈಮ್ ನಾ ಇದ್ದಾಗ ಕರೀತ್ ನವ್ ಹಬ್ಬಾ ನನ್ ಜೊತೆ ನಂಗ ಕೆಲ್ಸ ಇತದ ಕಾಲೆಜು
ಅದಕ್ಕೆಲ್ ನೋಡ್ ಯಾವಾಗ ನೆಕ್ಸ್ಟ್ ಅಂದ್ರೆ ಡಿಸೆಂಬರ್ದು
ಹ್ಮ್ ಸರಿ ಅವಾಗಬ್ಬ
ಹಾ ಹಾ ಸರಿ ಸರಿ